ಹ
ಆರಾಮಾಗಿದ್ದೀರಾ.
ಆರಾಮ್ ಇದಿವಿ ಎಂತ ಮಾಡ್ತಿದ್ದೀರಾ.
ನಾವು ಕುಂತಿದ್ವಿ ನೀವ್ ಏನ್ ಮಾಡ್ತಿದ್ದೀರಾ.
ನಾವು ಸುಮ್ನೆ ಕುಂತಿದ್ವಿ ಸ್ನೇಹಿತರೆ ಏನು ಇಲ್ಲ ಇವತ್ತು ನಾನ್ ನಿಮ್ಗೆ ಅಲ್ಪ ಸ್ವಲ್ಪ ನಮ್ಮ ಅಜ್ಜಿ ಊರಿನ ಬೇಸಿಗೆ ರಜೆ ಬಗ್ಗೆ ತಿಳಿಸಬೇಕು ಅನ್ಕೊತಾ ಇದ್ದೀನಿ.
ಹೌದಾ ಏನೋ ನಿಮ್ಗೆ ನೋಡ್ತಿದ್ರೆ ನಿಮ್ಮ್ ಅಜ್ಜಿಯವರು ತುಂಬಾ ಇಷ್ಟ ಅನ್ಸುತ್ತೆ.
ಹೌದೌದು ತುಂಬಾ ಇಷ್ಟ‌. ಅಜ್ಜಿ ಊರಿಗೆ ಬೇಸಿಗೆ ರಜೆಗಳಿಗೆ ಹೋದ್ರೆ ಮತ್ತೆ ನಮ್ಮೂರಿಗೆ ಹಿಂತಿರ್ಗೋಕೆ ಮನಸ್ಸು ಆಗದು. ಏನು ಮಾಡೋದು ಶಾಲೆಗಳು ಪುನರಾರಂಭ ಆಗುತ್ತವೆ ಮತ್ತೆ ಬರಲೇಬೇಕಲ್ವೇ.
ಹೌದು ನಾವು ನಾವು ನಮ್ಮ ಅಜ್ಜಿಯವರ ಊರಿಗೆ ಹೋಗ್ತಿದ್ವಿ ಹೆಂಗಂದ್ರೆ ನಮ್ಮ ಅಜ್ಜಿಯರ ಊರಲ್ಲಿ ಆ ಸಂಜೆ ಆಗಿದೆ ನಮ್ಮ ಅಜ್ಜಿ ಸಂ ಇನ್ನ ಸಾಯಂಕಾಲ ಆ ತಿದೆ ಅಂತ ಬಂದಿದ್ ತಕ್ಷಣ ನಮ್ಗೆ ಬೇಸಗೆ ಅಂದ್ರೇನೆ ಮಲ್ಲಿಗೆ ಹೂ ಜಾಸ್ತಿ ಬಿಡುತ್ತೆ ಅಲ್ವಾ ನಮಗೆ ಎಲ್ಲಾ ಮಲ್ಲಿಗೆ ಹೂವಿಂದ ಜಡೆಗಳ ಜಡೆ ಎಲ್ಲಾ ಹಾಕ್ತಿದ್ರು.
ಮತ್ತ್ ಎಂತ ಮರೈತಿ ಈ ಬೇಸಿಗೆಯಲ್ಲಿ ಬಾರಿ ಬಿಸಿಲು ಉಂಟಲ್ಲ.
ಹೌದು ಆದ್ರೂ ನಮ್ಗೆ ಅಂದ್ರೆ ಸಾಯಂಕಾಲ ಅಂದಿದ್ ತಕ್ಷಣ ಒಂದು ಇವಾಗಂತೂ ಇಸ್ ಸ್ವಲ್ಪ ಸಮಯಕ್ಕೆ ಅಷ್ಟೇ ಕತ್ತಲು ಆ ಆಗುತ್ತೆ ಅವಾಗಂದ್ರೆ ತುಂಬಾ ಹೊತ್ತಾದ್ರೂ ಕತ್ಲಾಗೋದಿಲ್ವಲ್ಲ ತುಂಬಾ ಚೆನ್ನಾಗಿರ್ ತ್ತಿತ್ತು ನಮ್ಮ ಅಜ್ಜಿ ಹೆಂಗಂದ್ರೆ ನಮ್ಗೆಲ್ಲಾ ತುಂಬಾ ಚೆನ್ನಾಗಿ ಶೃಂಗಾರ ಮಾಡ್ತಿದ್ರು. ನಂಗ್ ಅದೆಲ್ಲಾ ಕಂಡ್ರೆ ತುಂಬಾ ಇಷ್ ನಮ್ಮ್ ಅಜ್ಜಿ ಹೆಂಗಂದ್ರೆ ನಮಗೆ. ನಾವು ನಾವು ನಮ್ಮ ಸಹೋದರಿರು ನಮ್ಮತ್ತೆ ನಮ್ ಚಿಕ್ಕಪ್ಪ ಮಕ್ ಳ್ಳು ತುಂಬಾ ಜನ ಇದ್ರು. ಮತ್ತೆ ನಮ್ಮ ಪಕ್ಕದ ಮನೆ ನಮ್ಮ ಸ್ನೇಹಿತರಿಗೆ ಸುಮೇತ ಕೊಡ್ತಿದ್ರು ಅವರು. ಎಲ್ಲಾರಿಗು ಹೂವ ಮುಡ್ಸಿ ತುಂಬಾ ಚೆನ್ನಾಗ್ ರೆಡಿ ಮಾಡ್ತಿದ್ರು ಮತ್ತೆ ನಮ್ಮ ಅಜ್ಜಿ ಪಾಯಸ ಅಂತೂ ತುಂಬಾ ಚೆನ್ನಾಗ್ ಮಾಡ್ತಾರೆ.
ಪಾಯಸ ನಿಮ್ ಕಡೆ ಪಾಯಸನ ಯಾವ ರೀತಿ ಮಾಡ್ತೀರಿ ಸ್ವಲ್ಪ ಹೇಳ್ಸತ್ತಿರಾ. ನಾವು
ನಮ್ ಕಡೆ ಹೌದ್ ನಮ್ ಕಡೆ ಪಾಯಸ ಅಂದ್ರೆ ಒಂದು ಐದು ಆರು ತರ ಮಾಡ್ತಾರೆ.
ಹೌದು ಸರಿ ನಮ್ ಕಡೆ ಶಾವಿಗೆ ಪಾಯಸ ಅದಾದ್ ನಂತರ ಅದನ್ನ ಸಬ್ಬಕ್ಕಿ ಪಾಯಸ ಮಾಡ್ತಾರೆ. ಅದಾದ ನಂತರ ಇದು ಕುಂಬಳಕಾಯಿ ಬರುತ್ತಲ್ಲ ಕುಂಬಳಕಾಯಿ ಪಾಯಸ ಮಾಡ್ತರೆ ಅದ್ ನಂತ ನಂತರ ಇನ್ನೆನಾಗಿ ಇನ್ನೂ ತುಂಬಾ ವಿಧವಿಧವಾಗಿ ಮಾಡ್ತಾರೆ.
ಹೌದಾ ನನಗೂ ಹೌದಾ ನನಗ್ ಗೊತ್ತಿರ್ಲಿಲ್ಲ ನೋಡಿ ಕುಂಬಳಕಾಯಿಂದ ಪಾಯಸ ಮಾಡ್ತ್ ತ್ತಾರೆ ಅಂತ
ಹೌದು ಅದು ಹೇಗ್ ಮಾಡ್ತಾರೆ ಅಂತ ನಾನ್ ತಿಳ್ಸ್ಕೊಡ್ತೀನಿ ನೋಡಿ ಒಂದು ತುಂಬಾ ಹಣ್ ಹಣ್ಣಾ ತುಂಬಾ ಹಣ್ಣಾಗಿರ್ಬೇಕು ಅದು ತುಂಬಾ ಹ ಹಳ್ಳದಿ ಆಗಿರ್ಬೇಕು ಕುಂಬಳಕಾಯಿ ಅದನ್ನ ಅದನ್ನಾ ಸಿಪ್ಪೆ ತೆಗಿದು ಬಿಟ್ಟು ಹೊಡ್ಬಿಟ್ಟು ಸಿಪ್ಪೆ ತೆಗದ್ಕೊಳ್ಳಿ.
ಹಾ
ಆಯ್ತಾ ಅದನ್ನ ಮತ್ತೆ ನಾವು ತುಂಬಾ ನುಣ್ಣುಗೆ ರುಬ್ಕೋಬೇಕು.
ಹೌ
ರುಬ್ಬಕೊಂಡ್ ಆದ ನಂತರ ಅದಕ್ಕೆ ಸ್ವಲ್ಪ ಸಕ್ಕರೆ ದ್ರಾ ಕ್ಷಿ ಗೋಡಂಬಿ
ಹಾ
ಸ್ವಲ್ಪ ಅಂದ್ರೆ ನಮಗೆ ಹದುವಾಗ ಬರೋಷ್ಟಕ್ಕೆ ಸ್ವಲ್ಪ ಅದಕ್ಕ್ ತಗ್ಗಟ್ಟಾಗಿ ಹಾಲು
ಅಂದ್ರೆ ಇವಾಗ ನೀವು ಕುಂಬಳಕಾಯಿ ಹಾಕಿರ್ತೀರಾ ಹಾಲು ಹಾಕ್ತೀರಾ.
ಹೌದು ಹೌದು ಸ್ನೇಹಿತ್ರೆ ಹಾಕ್ತೀವಿ.
ಹ ತುಂಬಾ ಚೆನ್ನಾಗಿ ಅಂದ್ರೆ ಹಾಳು ಹಾಲಂದ್ರನೇ ಸಿಹಿ ಹಾಲೆಯಿಂದ ಕುಂಬಳಕಾಯಿಂದ ಅದು ತುಂಬಾ ಚೆನ್ನಾಗ್ ಅನ್ಸುತ್ತೆ ಅಲ್ವಾ.
ಹೌದೌದು ನಿಮ್ ಕಡೆ ಶಾವಿಗೆ ಪೈಸೆ ಹೆಂಗ್ ಮಾಡ್ತೀರಾ ಸ್ವಲ್ಪ ತಿಳ್ಕೊಡ್ತೀರಾ.
ನಾವು ಅಂದ್ರೆ ಪಾಯಸಗಿಂತೂ ನಾವು ಹೋಳಿಗೆ ಜಾಸ್ತಿ ಮಾಡ್ತೀವಿ. ಹ ವಿಧ ವಿಧವಾಗಿ ಹೋಳಿಗೆ ಮಾಡ್ತೀವಿ ಇವಾಗ ಬೇಳೆ ಹೋಳಿಗೆ ಮಾಡ್ತ್ ತ್ತಿವಿ ಮತ್ತೆ ಆಹ ಪುಟಾಣಿ ಕಾಳಿಂದ ಹೋಳಿಗೆ ಮಾಡ್ತೀವಿ.
ಹಾ ಹಾ
ಮತ್ತೆ ಎಳ್ಳು ಹ್ಮ್ ಬ್ಲಾಕ್ ಎ ಕಪ್ಪು ಎಳ್ಳು ಬಿಳ್ಳಿ ಎಳ್ಳು ಅಂತ ಬರುತ್ತಲ್ವಾ ಎಳ್ಳಿಂದ ಹೋಳಿಗೆ ಮಾಡ್ತೀವಿ.
ಹೌದೌದು
ಮತ್ತೆ ಹೌದು ಹಾಲು ಹೋಳಿಗೆ ಅಂತ ಮಾಡ್ತೀವಿ ಅಂದೆ ವಿಧ ವಿಧವಾಗಿ ಮಾಡ್ತಾರೆ ನನ್ಗಂತೂ ತುಂಬಾ ಇಷ್ಟ ಇದು ಕೊಬ್ಬರಿಯಿಂದ ಮಾಡ್ತಾರೆ ಹೋಳಿಗೆ. ಅದಂದ್ರೆ ತುಂಬಾ ಇಷ್ಟ ಯಾಕಂದ್ರೆ ಅದು ತುಂಬಾ ಸಿಹಿಯಾಗಿ ಇರುತ್ತೆ ಮತ್ತೆ ಆರೋಗ್ಯಕ್ಕೂ ಕ್ಕು ತುಂಬಾ ಒಳ್ಳೇದಲ್ವಾ.
ಹೌದೌದು
ಅಂದ್ರೆ ಇವಾಗ
ಹ
ಹಿರಿಯರ್ ಹೇಳ್ತಿರ್ತಾರಲ್ವಾ ಅಂದ್ರೆ ನಮ್ಗೆ ಅದು ತುಂಬಾ ಇಷ್ಟ ಆಗುತ್ತೆ ಆದ್ರೆ ನಮ್ಮ್ ಅಜ್ಜಿ ನಮಗೆ ಹಗಲಕಾಯಿಂದ ಮಾಡ್ಕೊಡ್ತಾರೆ.
ಹಾಗಲ ಕಾಯಿಂದ
ಹ ಹೌದು
ಹಾಗಲ ಕಾಯ್
ಹಾಗಲ್ ಕಾ ಅದು ನಮ್ಗೆ ಇಷ್ಟ ಆಗಲ್. ಹೌದು ಆದ್ರೆ ನಮ್ಮ ತಾತ ಅವರು ಹೇಳ್ತಿರ್ತಾರೆ. ಆರೋಗ್ ಆರೋಗ್ಯ ತುಂಬಾ. ಉಪಯೂ ಆರೋಗ್ಯ ನಮ್ಮ ಆರೋಗ್ಯ ತುಂಬಾ ಚೆನ್ನಾಗಿರ್ಬೇಕಂದ್ರೆ ಅದನ್ನೆಲ್ಲಾ ತಿನ್ಬೇಕು ನೀವು ಅದನ್ನೆಲ್ಲಾ ಸೇವೆ ಮಾಡ ಸೇವನೆ ಮಾಡ. ಕೊಂಡ್ರೆನೆ ನಿಮ್ಮ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ನಿಮ್ಮ ರಕ್ತ ಎಲ್ಲಾ ಪರಿಶು. ಶುದ್ಧತೆ ಆಗುತ್ತೆ ಆತರಾ ಹೇಳ್ತಿರ್ತಾರೆ.
ಹೌದು ದೌದು. ಹಿಂಗತಿನ್ನು ಹಾತ್. ಆರೋಗ್ಯಕ್ಕೆ ಒಳ್ಳೇದಾದ್ರೆ ಏನಾದ್ರೂ ತಿ ತಿನ್ನಲೇಬೇಕಲ್ವಾ ಈಗಿನ ಕಾಲದಲ್ಲಂತೂ. ಪೋರಿ ಈಗ ಚಿಕ್ಕ ಚಿಕ್ಕ ಪುಟಾಣಿ ಮಕ್ಕಳಿಗೆಲ್ಲಾ ಇಲ್ಲದೆ ಇರೋ ಕಾಯಿಲೆಗಳೆಲ್ಲಾ ಬರ್ತಾ ಇದೆ. ಸಕ್ಕರೆ ಕಾಯಿಲೆ ಅಂತೆ ಮತ್ತೆ ಅದನ್ ರಕ್ತದೊತ್ತಡಂತೆ ಹೃದಯ. ಸಂಬಂಧದಕಾಯಲೆಗಳಂತೆ ಎಲ್ಲ ಬರ್ತಾ ಇದೆ ಆಗಿನ ಕಾಲದ ಜನಾ ಹೆಂಗ ಅಂದ್ರ ದ್ರೆ ತುಂಬಾ ಆರೋಗ್ಯಕರ ಊಟ ಮಾಡಸೇವನೆ ಮಾಡ್ತಾ ಇದ್ರು. ಅದೇ ಅದ ತಗ್ಗಟ್ಟಾಗಿ ಕೆಲ್ಸ ಮಾಡ್ತಾ ಇದ್ರು ಬೇವರು ಸುರಸಿ ಕೆಲ್ಸ ಮಾಡ್ತಿದ್ರು. ಆದ್ರೆ ಈಗಿನ ಕಾಲದ ಜನಾ ತುಂಬಾ ಸುಲಭವಾಗಿ ನಡ್ಕೊಳ್ತಾ ಇದ್ದಾರೆ. ಅದೇ ಸಲುವಾಗಿ ಚಿಕ್ಕ ಚಿಕ್ಕ ಪಿಟಾಣಿ ಮಕ್ಕಳಿಗೆಲ್ಲ ಸಕ್ ಸಕ್ಕರೆ ಕಾಯಿಲೆಗಳು ಅಂತೆ ಹೃದಯ ಸಂಬಂಧಿ ಕಾಯಿಲೆಗಳು ಕೀಳ್ ನೋವು ಹ ಬೆನ್ನು ನೋವು ಎಲ್ಲಾ ಬರ್ತದೆ. ಅದಕ್ಕೆ ನಾವು ಸ್ವಲ್ಪ ಆರೈ ಗ್ಯಕರ ಇರುವ ಆಟ ಊಟ ತಿನ್ಬೇಕು ಬೆಳಿಗ್ಗೆ ಇದ ವ್ಯಾಯಾಮ ಮಾಡ್ಬೇಕು.
ಹೌದು ಹೌದು ಹಿರಿಯರು ಅಷ್ಟ ಇಲ್ದೆ ಹೇಳ್ತಾರ ಬಾಯಿಗೆ. ಕಹಿ ಅಣಸೋದೆ ಆಮ್ ದೇಹಕ್ಕೆ ಆರೋಗ್ಯ ಅಂತಾ. ನಮ್ಮ ತಾತ ಅವ್ರು ಯಾವಾಗೂ ಅಂದ್ರೆ ನಮ್ಮ ಅಜ್ಜಿ ನಮ್ಮ ತಾತವ್ರು ಯಾವಾಗೂ ಹಾಗೆ ಹೇಳ್ತಿದ್ರು. ಬಾಯಿಗೆ ಯಾವ್ದ ಕಹಿ ಅಣಸುತ್ತೋ ಅದು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೇದಾಗಿರುತ್ತೆ. ಆತರ ಹೇಳ್ತಿದ್ರು ಅವರು
ಹೌದ ಹೌದಾ ಸರಿ ಸರಿ ಸರಿ.
ಹೌದು.
ಮತ್ತೆ ಎಂತ ಸಮಾಚಾರಾ.
ಅಂದ್ರೆ ಆ ಆಹನ ಅಂದ್ರೆ ನಾವು ಯಾವತರಾ ಆಹರಾ ತಗೊತಿನ್ಂತೀವೋ. ಅದ್ರ ಮೇಲೆ ಇರುತ್ತೆ ಅಲ್ವಾ ನಮ್ಮ ನಮ್ಮ ಬೆಳವಣಿಗೆ ಅನ್ನೋದಾಗ ಆಗ್ಲಿ ನಮ್ಮ ಆರೋಗ್ಯ ಅನ್ನೋದಾಗ್ಲಿ ನಾವು ಸಮಾಜದಲ್ಲಿ ಹೆಂಗಿದೀವಿ ಅನ್ನೋದಾಗ್ಲಿ. ನಾವು ಯಾವ ತರಾ ಆಹಾರ ಸೇವನೆ ಮಾಡ್ತೀವೋ ಅದ್ರ ಮೇಲೆ ಇರುತ್ತೆ ಅಲ್ವಾ ಅವಲಂಬನೆ ಎಲ್ಲ ಅದ್ರ ಮೇಲೆ ಹಾಗಿರುತ್ತೆ ನಾವು ಹಂಗೆ. ನಮ್ಮ ಸ್ನೇಹಿತರಿಗಂತೂ ಆತರದ್ದೆಲ್ಲಾ ತುಂಬಾ ಇಷ್ಟ ಆಗೋದೇ ಇಲ್ಲ ಅವ್ರ ಯಾವಾಗೂ. ಆಚೆನೇ ತಿನ್ಬೇಕು ಅಂತಿರ್ತಾರೆ.
ಹೌದ ಹೌದು
ಇನ್ನ ನಮ್ಮ ಮನೆಗ ಬಂದ್ರೆ ನಮ್ಮ ಅಮ್ಮ ಅವ್ರೆಲ್ಲಾ ಹೇಳ್ತಿರ್ತಾರೆ ಅದನ್ನೆಲ್ಲಾ ತಿನ್ಬೇಡ್ರಮ್ಮ. ತ್ತಾಆದ್ರೂ ಕೇಳದಿಲ್ಲಾ. ಮತ್ತೆ ಏನು ಸಮಾಚಾರಾ.
ಹೇಳ್ಬೇಕು ಸ್ನೇಹಿತರೆ. ಎಂತ ಮಾಡ್ತಿದ್ದೀರಾ ನೀವು
ನಾವು ಕುತ್ಕೊಂಡಿದೀವಿ. ನಾವು ಕುತ್ ಕುಂತಿದ್ವಿ ಹಂಗೆ. ಆ ನಮ್ಮ್ ಅಜ್ಜಿಯ ಅವರು ಹೇಳ್ತಿದ್ರು. ಆ ಅದಕ್ಕೆ ಕೇಳ್ಸ್ ನಮ್ಮ್ ಅಜ್ಜಿಯವ್ರ ಅಂದ್ರೆ ಅವಾಗ ಅವ್ರೆಲ್ಲಾ. ಸಂ ಸಾಯಂಕಾಲ ಆಗಿದ ಅಂತಂದ್ರೆ ಒಂದೇ. ಎಲ್ಲಾರೂ ಒಂದ ಅವ್ರಿಗೆಲ್ಲಾ ಚಲನಚಿತ್ರ ಎಲ್ಲಾ ನೋಡೋದಕ್ಕೆ ಏನು ಇರ್ತಿಲ್ವಂತೆ. ಊರವ್ರಗೆಲ್ಲಾ ಸೇರಿ ಒಂದೇ.
ದೇವದರ್ಶ್. ದಿನಗಳು ದೂರವಹಿನಿಗಳು ಎಲ್ಲಾ ಬಂದಂಟು. ಸ್ವಲ್ಪ ಅಲ್ಪ ಸ್ವಲ್ಪ ಬೇಜಾರಾಗೋದು ಸ್ವಲ್ಪ ಕಮ್ಮಿ ಆಗಿದೆ.
ಹ ವಾರ ವಾರ ಅಷ್ಟೇ ಅವರು ಚಲನಚಿತ್ರಗಳನ್ನು ವೀಕ್ಷಿಸ್ತಿ. ಇದ್ರಂತೆ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ ಆದ ಎಲ್ಲಾರೂ. ಮಾರನೆ ಬೇರೆ ಬೇರೆ ದಿನಗಳಲ್ಲಿ. ವಿಧ ವಿಧವಾದ ಸ್ಪರ್ಧೆಗಳು. ಎಲ್ಲ ನೆಡೆಸ್ತಿದ್ರಂತೆ.
ಹ್ಮ್ ಹ್ಮ್ ಹ್ಮ್. ನಮ್ಮ ಕಡೆ ಅಂತು ಬೀದಿ ನಾಯಿಗಳ ಹಾವಳಿ ಅಂತು ತುಂಬಾ ಹೆಚ್ಚಾಗಿದೆ.
ವಾರ ಚಲನಚಿತ್ರ ನೋಡ್ತಾರೆ ಅಂದ್ರೆ ಇಡೀ ಈಗ್ಲೂ ವಾರ ಪೂರ್ತಿ ಅವರೆಲ್ಲಾ. ಕಾಯ್ ಕುಂತಿದ್ ಕುಂತರ್ತಿದ್ರಂದ್ರ ಯಾವ್ ತರ ಇರುತ್ತೆ ಅಂದ್ರೆ. ಇವಾಗ ನಾವು ಪ್ರತಿದಿನ ನೋಡೋದಕ್ಕಿಂತ ಯಾವಾಗೋ ಒಂದ್ಸಲ ನೋಡಿದ್ರೆ ತುಂಬಾ ಚೆನ್ನಾಗ ಅನ್ಸುತೆ ಅಲ್ವಾ. ನಮಗೆ ಯಾವದೇರ ಆಗ್ಲಿ ಪ್ರತಿದಿನ ನೋಡೋದಕ್ಕಿಂದು ಯಾವಾಗೋ ಒಂದು. ಎಲ್ಲ ನೋಡಿದ್ರೆ ತುಂಬಾ ಆಸಕ್ತಿ ಇರುತ್ತೆ ಅದ್ರ ಮೇಲೆ.
ಹೌದೌರೀ. ನಮ್ಮ್ ಕಡೆ ಈ ಬೀದಿನಾಯಿಗಳ ಹಾವಳಿ ತುಂಬಾ ಹೆಚ್ಚಾಗಿದೆ. ರಾತ್ರಿ ವೇಳೆ ಜನಗಳ ಓಡಾಟಕ್ಕೆ ತುಂಬಾ ಕಷ್ಟ. ಕಷ್ಟಕರ ಆಗ್ತದೆ ಕಚ್ಕೊಂಡ್ಂಬಿಡ್ತದೆ ಕಾಲರ್ಗೆಲ್ಲ ಹೌದೌದು.
ಮತ್ತೆ ಅದ್ರಿಗೆ ಏನಾದ್ರು. ಅದ್ರಗ್ ಏನಾದ್ರು ಹುಡ್ಕ್ಬೇಕಲ್ವಾ ಅಂದ್ರೆ ಯಾರಿಗಾದ್ರು. ಹೇಳ್ಬೋದಲ್ವಾ ನಿಮ್ಮ ಕಡೆ ಯಾರಾದ್ರೂ.
ಗ್ರಾಮ ಪಂಚಾಯತ್. ಅಧ್ಯಕ್ಷರಿಗೆಲ್ಲ ಆಲ್ರೆಡಿ ಮನ್ವಿ ಮಾಡ ಆಗಾಗಲೇ ಮನ್ವಿ. ಮಾಡಗಿದೆ. ಆದ್ರೆ ಅವರು ಅದನ್ನ ಸರಿಯಾಗಿ ಗಮನಕ್ಕೆ ತಗೊಂತಿಲ್ಲ.
ಆ.
ಆದ್ರಿಂದ ಸ್ವಲ್ಪ ಕಷ್ಟ ಆಗಿದೆ ಎಂತ ಮಾಡೋದು. ಇನ್ನು ತುಂಬಾ ದೊಡ್ಡ ದೊಡ್ಡ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳು. ಅವ್ರ ಏನಾದ್ರು ನಮ್ಮ್ ಕಡೆ ಭೇಟಿ ನೀಡಡ್ಬೇಕಾದ್ರೆ ಅವಾಗ ಹೇಳ್ಬೇಕು.
ಅಂದ್ರೆ ನೀವು ನೀವು ನಿಮ್ಮ ಅಧಿಕಾರಿಗಳಿಗೆ ವಿಚಾರಣೆ ತಿಲ್ಸಿದ್ರೆ. ಅವರು ಏನಾದ್ರರು ಒಂದು. ಉಪಾಯ ಕೊಡ್ತಾರಲ್ವಾ ಇದು ಮಾಡಿ ಇದು ಮಾಡಬೇಡಿ ಅಂತ.
ತಾರೆ ಆದ್ರೆ ಅವರು ಗಮನಕ್ಕೆ ಹಾಕೊಂತಿಲ್ಲ.
ಹ ಹೌದಾ ಸರಿ ಮತ್ ಇನ್ನೇನು.
ಇ ಏನಿಲ್ಲ ಹಾ ಸರಿ ಸರಿ.